ಹೇಳೋ ಮಚ್ಚ ಆರಾಮ್ ಇದಿಯೋ ಮಚ್ಚ
ಹಾ ಆರಾಮ್ ಇದ್ದೀನಿ ನೀನು
ಆರಮ್ ಇದೀನ್ ಮಚ್ಚ ಏನಪ್ಪಾ ಮಚ್ಚ ಮಾನೇ ಪೋನ್ ಹಚ್ಚಿದಿಯ ಸ್ವಲ್ಪ ನೀನು ಮತ್ತ್ ಎಲ್ಲಾಕ ಸ್ವಲ್ಪ ಬಾಳ್ ಬಿಸಿ ಇದ್ದೆ ಎಲ್ಲಾದ್ರು.
ಏ ಹೌದು ಬಿಜಿನೇ ಎಲ್ಲೆಲ್ಲಿ ಕೆಲಸ ನೆಡೆದ್ ಬಿಟ್ಟಾವ ಯಕಡ್ ಬೇಕಾರ್ ಇದು ಹೆಂಗೈ ಅಂದ್ರೆ ಪೋನೇ ಇಲ್ಲ ನನ್ ಕೈಯಾಗ ಒಂದು ವಾರಯ್ತು.
ಹೌದ ಯಾಕ್ ಪೋನ್ ಕಳೀತಾ ಏನೋ ಪೋನೆ ತಗೊಂಡಿಲ್ಲ ನೀನು.
ಇಲ್ಲಲ್ಲಾ ಪೋನೇ ಬಿಟ್ಟಿನ ಅದು ಹೆಂಗಂದ್ರೆ ರಿಚಾರ್ಜ್ ಇದ್ದಿದ್ದಲ್ಲ ಮತ್ತ್ ನನ್ನ ಅಲ್ಲಿನ ಹೆಂಗ ಹೆಂಗಿದ್ರೂ ರಿಚಾರ್ಜ್ ಎಲ್ಲಾ ನಡಿಪ್ಪ ಮತ್ತ್ ಆಗ ಪೋನ್ ಇತ್ಕೊಮ್ಮ ಹೆಂಗಿದ್ರೆ ಕೆಲ್ಸದಾಗ ಬಿಜಿನಿ ಸುಮ್ಮನೆ ರಿಚಾರ್ಜ್ ಹಾಕಸಿದ್ರೆ ಹೆಂಗಂತ್ ಎಷ್ಟನ ಅದು ನನ್ನ ಪೋನ್ ಮನೇಲಿ ಎಟ್ಟೇಸಂದ್ ಅದು ಕೀಪ್ಯಾಡ್ ಪೋನ್ ಇಟ್ ಏನಂತ ನಮ್ಮ್ ಮನೆ ಅವ್ರ್ದ ಒಯ್ದಿದ್ದೆ.
ಹಾ ಹಾ ಹಾ
ಹಾ ಮತ್ತೆ ಈಗ ಅದು ಹೊಸ ನಂಬರ್ ಇತ್ತಲ್ಲಾ ನಾ ಹಚ್ಚಿದ್ರೆ ಮನಗ್ ಹಚ್ಬೇಕು ಈಗ ಬೇರವ್ರಿಗೆ ಯಾರಿಗಾನ ಹಚ್ ಹಚ್ಚಿದ್ರೆ ತೆಲಿ ತಿಂತಾರ ಸುಮ್ಮ್ನೆ ಪೋನ್ ಹಚ್ಚಿ ಪೋನ್ ಹಚ್ಚಿ ನಾವ್ನು ಮತ್ತೆ ಅವ್ ಕೆಲ್ಸನೂ ಮಾಡಿದಂಗ್ ಆಗಲ್ಲ ಈ ಕಡಿ ಸುಮ್ಮನೆ ಪೋನಾಗ ಮಾತಾಡ್ಬೇಕು ಯಾಕನೇ ಟೆನ್ಷನ್ ಆದ್ರಾಗ ಈಗ ಹೊಸದಾಗಿ ನೋಡ್ರಿ ನಾನ್ ಈಗ್ ಜಾಯ್ನ್ ಆಗಿ
ಹೌದೌದೌದು
ಹೌದಾ ಹಂಗಗಿ ಬಾಳ ಇದಾಗದ್ ನೋಡು.
ಹ್ಮ್ ಹ್ಮ್ ಮತ್ತೆ ಏನಪ್ಪಾ ಈಗ ನಮ್ದನ್ ಡಿಗ್ರಿ ಮುಗಿತ್ತು ನಿಮ್ದ ಡಿಗ್ರಿ ಮುಗಿತ್ತು ಮುಂದೆ ಹೇಗೆ ನಿಮ್ದ ಏನು. ಗುರಿ ಏನಿದೆ ಮುಂದೆ ಸ್ವಲ್ಪ.
ಗುರಿ ಅಂತಾರೆ ನೋಡು. ಒಂದ್ ಆಲ್ರೆಡಿ ಕೆಲ್ಸಕ್ ಸೇರ್ಕೊಬಿಟ್ಟೀನಿ ಮುಗಿದ ತಕ್ಷಣ.
ಯಾವ ಕೆಲ್ಸ
ಹ ಇದು ಮಾಡೋದು ಫೈನಾನ್ಸ್ ಮಾಡೋದು.
ಓ ಫೈನ್ಸಸರ್ ಆಗಿಬಿಟ್ಟತೀಯ ನೀನು ಓ ಒಳ್ಳೆ ಇದು ಇಟ್ಟುಕೊಂಡಿದೀಯಪ್ಪ ನೀನು ಗುರಿ ಇಟ್ಟುಕೊಂಡು ಫೈನಾನ್ಸರ್ ಅನ್ನೋದು.
ಹ ನಾ ಅದೇ ಈಗ ರೀಸೆಂಟ್ ಆಗಿ ಅದು ಹೆಂಗತ್ತ ಅಂದ್ರ ನಾವು. ಡಿಗ್ರಿಗೆ ಡಿಗ್ರಿ ಲಾಸ್ಟ್ ಸೇಮ್ ಆದ ಅನ್ನಕ್ಕೆ. ಒಂದ್ ಎಕ್ಸಾಮ್ ಎಲ್ಲತ್ತಿದೀವನೋ ನಾವು.
ಹೌದೌದು
ಹ ಅವಾಗೇ ನಾನು ಇಲ್ಲಿ ನಮ್ಮ ಊರಲ್ಲಿ ಬಂದ ಎಷ್ಟನೋ ಒಂದು. ಗುಂಪು ಕಡ್ಸೊಂಡ ಹೋಗತಾರ ಅನ್ನೋರು. ಅವ್ರಿಗೆ ಕೇಳ್ಕೊಂತ ಇದಿದ್ದೆ ನಾನು ಅವರುನು ಹೇಳಿದ್ರ ನನಗ ನೋಡು ಹಿಂಗ. ಆ ನಮ್ಮ ಬ್ಯಾಂಕ್ಲ್ಲಿ ಹಿಂಗ ಫೈನಾಸ್ ಅಲ್ಲಿ ಇದೆ. ಯಾರಾನ ಆ ಸೇರ್ಕೊತಾರ ಏನ ಕೆಲ್ಸ ಬೇಕಾಗಿತ್ತು ಅಂತ. ಅಂತ ಅಂದ್ರು ಅವರು ನಾನು ಅದೇ. ನೋಡಮ್ರಿ ನಾನೇ ಈಗ ಡಿಗ್ರಿ ಒಂದು ಕಂಪ್ಲೀಟ್ ಆಗ್ಲಿ ನಾನೇ ಬಂದ್ರು ಬರ್ತನನೆ ಅಂತ ಅಂದ್ರೆ ಬ. ಕ್ಲೋಸ್ ಇದ್ರು ಅವರು ಅಣ್ಣ ಅವ್ರು ನೋಡು ನಮ್ಮ ಬ್ಯಾಂಕಿಂಗ್ ಅದ ಫೈನಾಸದಾಗ. ಯಾರನ್ ಕೆಲ್ಸಕ್ ಬರ್ತಾರ ನೋಡು ಅಂತ ಅಂದ್ರ ಇಲ್ರರಿ ನಾನೇ ಬರ್ತೇನ್ರೀ ಇದ ಡಿಗ್ರಿ ನಮ್ದುನ ಪೇಪರ್ವ ಅದು ಮುಂಗಸಂದಗಿಸ್ಕೊಂಡು ಬರ್ತನಂತಂದೆ ಮತ್ತ ಮನೆ ಹೋಗಸಿದು. ಅಲ್ಲಿ ಬ್ಯಾಂಕಿಗೆ ವಿಸಿಟ್ ಮಾಡಿಸಂದು ಅವರು ಎಮ್ ಡಿ ಅವ್ರನ್ನ ಮಾತಾಡ್ಸಿದೆ ನಾನು ಮ್ಯಾನೇಜರ್ ಅವ್ರನ್ನ.
ಹ್ಮ
ನಮ್ ಅವೆಲ್ಲ ಡಾಕ್ಯುಮೆಂಟ್ಸ್ ಐತೆ. ಕೊಟ್ಟಿಗೆಷ್ಟ ಸಬ್ಮಿಟ್ ಮಾಡಿ ಎಷ್ಟನ್ ಬಂದಿನಿ ಈಗ ನಾಡಿದಿಂದು ಹೋಗ್ಬಕ್ಂತ ಹೇಳ್ಯಾರ ಈ ಅಂದ್ರ ಸೀದಾ ನಾನ ಒಬ್ಬವನ ಹೋಗಲ್ಲ ಈಗ ನನ್ಗ್ ಗೊತ್ತಬೇಕಲ್ಲ.
ಹೌದೌದು
ಹಾ ಗೊತ್ತಾಗ್ಬೇಕಕ್ಲ್ಲಾ ಅವ್ರರುನ್ ಕೇಳಿದ್ರು ಒಂದಂದು ನಾಲಕ್ ಇದೂ ಕ್ವೆಶ್ಚನ್ ಆ ವ್ಯವಹಾರದ ಬಗ್ಗೆ. ಕೇಳಿದ್ರು ನೀನ್ ಹೆಂಗ ನಿಭಾಯಿಸ್ತಾ ಹೆಂಗಿಲ್ಲಪ್ಪಾ. ಈಗ ಅಕಸ್ಮಾತ್ ನೀ ನೀನೇ ಒಂದ್ ಸಂಘ ನೀನೇ ಫೈನಾನ್ಸ್ ತಗೊಂಡಿ ಅಂದ್ರ. ಈಗ ಅವ್ರು ಕಟ್ಬೇಕು ಒಂದೊಂದ್ ಸಲ ಕಟ್ತಾರೆ ಒಂದೊಂದ್ ಸಲ ಕಟ್ಟೋದಿಲ್ಲ. ನೀನ್ ಹೆಂಗ ನಿಭಾಯಿಸಿಕೊಂಡ್ ಹೋಗತಿದೀಯ ಅಂತಂತ ಕೇಳಿದ್ರು ನಾ ಕರೆಕ್ಟ್ ಆನ್ಸರ್. ಹೇಳಿದೆ ನಾನು ಇಲ್ಲಪ್ಪಾ ನಿನಗುನು. ಕೆಲವೊಂದು ವ್ಯವಹಾರ ಯಾವ್ದೋ ಒಂದು ಅನುಭವ ಅದ ನಿನ್ಗ ಹಂಗಾಗಿ ಇದು ಮಾಡಿದೆ ಅಂತದ್ರು. ಎಲ್ಲಾ ದಾಖ ನಾವೆಲ್ಲ ದಾಖಲೆಗಳು ಕೊಟ್ಟೆ ನಾನು ಅವರ ಕೈಯಾಗ. ಅ ಅವರುಂದ್ರು ನಿಂದೆಲ್ಲಾ ಟೆಂತ್ದ ಸ್ಕೋರ್ ಚಲೋನೇ ಅದಲ್ಲೋ. ಇ ಇದಕ್ಕೆ ಯಾಕ ಇದು ಮಾಡಿದಿ ನಂದೆಲ್ಲ ನೋಡ್ರಿ ಟೆಂತ್ದಾಗ ಚಲೋ ಅದ. ಪಿ ಯು ಸಿ ದಾಗಲೂನು ಸ್ವಲ್ಪ ಚಲೋ ಅದ ನಾನೇ ಏನ್ ಮಾಡ್ಲಿ ಆಹ ಮತ್ತೆ ಹಳ್ಳಿ ಜೀವನ ಅಂದ್ರೆ ಗೊತ್ತದಲ್ರರಿ ಊರಾಗಿದ್ದೀನಿ ಏನ. ಆ ಸೀದಾ ಹೋಗಿನಿ ಡಿಗ್ರಿ ಮುಗ್ಸಿನಿ ಡಿಗ್ರಿ ಮುಗಿಸಿ ಈಗ ನಂಗ. ಅಷ್ಟೊಂದು ಜನರಲ್ ನಾಲೆಜ್ ಇಲ್ರೀ ಹಂಗಾಗಿ ಇವ್ರು ಮತ್ತೆ ಅಣ್ಣೋರ್ ನಾವ್ ಊರಿಗ್ ಬರ್ತಿರಲ್ಲ ಸಂಘದ್ ಸಲುವಾಗಿ ಅತಗ್ ಇದ್ ಒಂದೆ ಹೆಂಗಾನ ಆಗ್ಲಿ ನಮ್ಮ್ ಮನೆಗುನೂ ಏ ಇಲ್ಲೇ ಸಂಘದಲ್ಲಿ ಸೇರ್ಕೊನ್ಬಿಡಪ್ಪಾ ಸಂಘದಲ್ಲಿ ಸೇರ್ಕೊನ್ಬಿಡೋ ಅಂತಂದ್ರು ಹಂಗಾಗಿ ಸಂಘಕ್ ಸೇರ್ಕೊಂಡ್ರ ಆಯ್ತ್ ಅಂತ್ ಅಂದಗೆಸ್ನಿಂದ್ ಅಣ್ಣವ್ರಿಗ ಅವಗ ಅವಾಗ ಆ ಬೆಟ್ಟಿ ಹಾಕೊಂತಿದ್ದೆರ್ ಹೆ ಅಂತ ಅಂದ್ರ ಅವ್ರ್ ಅಣ್ಣವ್ರ್ ಕರ್ಕೊಂಬಂದ್ರಿ ಅದನೈದ್ ದಿನ್ ಅನ್ನೊದ್ ಹ್ಮ ಅದೇ ಇಲ್ಲಿಗ್ ಬಂದಗೆಸಿಂದ ಭೇಟ್ಟಿಯಾಗಿನ್ ನೋಡ್ರಿ ಅಂತ ಅಂದೆ ನಾನ್
ಇಲ್ಲ ಇಲ್ಲ ಒಳ್ಳೆ ಕೆಲ್ಸಕ್ ಸೆಟ್ಲ್ ಆಗಿದ್ಯ ಬುಡಪ್ಪಾನಿನ್
ಹ ಇಲ್ಲಾ ಹೆಂಗಾ ನ ಸೆಟ್ಲ್ ಆಯ್ತು ನಾನ್ ಅವಾಗ್ಲೆಸಿಂದೆ ಅನ್ಕೊಂದ್ ಬಂದಿದ್ ಇದ್ ಫೈನಲ್ ಇದು ಹೆಂಗಂದ್ರಂದ ಫೈನಾನ್ಸ್ಲ್ಲಿ ಅನುಭವ ಆಗ್ಬೇಕು ಫೈನಾನ್ಸ್ ದಲ್ಲಿ ಲಾಭ ನಷ್ಟ ಯಾವ್ದು ಈಗ ಈಗ ನಮ್ಮಂತ ಹಳ್ಳಿ ಜನಕ ಗೊತ್ತಾಗದಿಲ್ಲ ಕೆಲವೊಬ್ಬ್ರು ಹೆಂಗ್ ಮಾಡ್ತಾರ ಅಂದ್ರ ಹೌ ಇದು ಮಾಡಿ ಬಿಡ್ತಾರಾ ಫೇಕ್ ಮಾಡಿಕೇಶಿಂದು ಕೆಲವೊಬ್ರು ರೊಕ್ಕ್ ಎತ್ಕೋಂಡಗೆಸಿಂದು ಈಗ ಹೆಂಗಂದ್ರ ಹಳ್ಳಿಗಡಲ್ಲಿ ಈಗ ರೆಗ್ಯುಲರ್ ಆಗಿ ಒಬರೇ ಕಟ್ಸೊಂಡು ಹೋಗಕ್ ಬರದಿಲ್ಲ ಈ ವಾರಕ್ಕ್ ವಾರ ಒಬ್ಬ ವ್ಯಕ್ತಿ ಬಂದನಂದ್ರ ಇನ್ನೊಂದು ವಾರಕ್ಕ ಇನ್ನೊಬ್ಬ ವ್ಯಕ್ತಿ ಬರ್ತಾನ
ಹಾ ಹೌದೌದು
ಹ ಹಂಗಾಗಿಗೆಶಿಂದ್ ಏನಾಗ್ತದಾ ಈ ನಾನು ನಾನ್ ಎದಕ್ ಹೋಗಿನಿ ಅಂತಂದ್ರ ನನ್ಗ್ ಅನುಭವ ಇರ್ಲ ಅಂತ ಹೋಗಿನಿ ಒಂದ್ ಎರಡ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ಮಾಡಿದ್ರ್ ಆಯ್ತು ನನಿಗ್ ಇದು ಫೈನಾನ್ಸ್ ಬಗ್ಗೆ ನಾಲೆಜ್ ಬರ್ತದ್ ವ್ಯವ್ಹಾರ ಹೆಂಗ್ ಇರ್ತದೆ ಹೆಂಗಿಲ್ಲ ಫೈನಾನ್ಸ್ ಅಂದ್ರೆ ಏನಂತಂದು ಇದೊಂದು ನನಗ್ ಬಾಳ ಆಸಕ್ತಿ ಇತ್ತು
ಹೌದೌದೌದು ಇದು ಆಸಕ್ತಿಯಾ
ನಾಳೆ ಯಾವ್ದಾದ್ಲು ಈಗ ನಾ ಫೈನಾನ್ಸ್ಲಿ ಈಗ ಒಂದ್ ಎರಡ್ ಮೂರ್ ವರ್ಷ ಕೆಲ್ಸ ಮಾಡ್ಗಿಸಿ ಬಿಟ್ಟಿಗಿಟ್ಟಿನ್ ಅಂದ್ರ ಈಗ ಕೆಲವೊಂದು ಮನಿಗಳಲ್ಲಿ ಲೋನ್ ಬರ್ತದ ಈ ಮನಿಗಳಲ್ಲಿ ಹೆಂಗ್ ಲೋನ್ ಕೊಡ್ತಾರ ಅವರು ಹೋಟೆಲ್ಗಳಿಂದ ಹೆಂಗ್ ಲೋನ್ ಬರ್ತದ ಅದೆಲ್ಲಟ ಗೊತ್ತಾಗ್ತದ ನಮ್ಗ ಈಗ ಸಂಘದಾಗ ಸೇರ್ಕಂತಾರಲ್ಲ ಈಗ ಸಂಘದಲಾಶಿಂದ ಎಷ್ಟ್ ಎಷ್ಟ್ ಒಂದ್ ಊರವ್ರು ಎಷ್ಟ್ ಜನ ಇರಬೇಕು ಎಷ್ಟಿಲ್ಲಾ ಅದೆ ಎಲ್ಲಟ್ಟು ಗೊತ್ತಗ್ತದ್ ನನಗ ನ ನಾಲೇಜ್ ಬರ್ತ ಬರ್ತದ ಅದು
ಹೌದೌದು ನಾಲೆಜ್ ಬರ್ತದ ನಾಲೆಜ್ ಬೆಳಿತದ್ ನಿನಗು
ಈ ನಮ್ ಸಂಬಂಧಿಕರು ನಾಳೆ ಯಾವ್ದನೋ ಒಂದು ಈಗ ನಾನು ಸಡನ್ ಆಗಿ ಎರಡ್ ಮೂರ್ ವರ್ಷ ಕಲ್ತ್ ಬಿಟ್ಟನ ಅಂದ್ರ ಈಗ ಇನ್ನೊಬ್ಬ ಒಬ್ಬವ್ ಫೇಕ್ ಯಾವನೋ ಒಬ್ಬ ಫೇಕ್ ಫೈನಾನ್ಸ್ ಬಂದನಂದ್ರ ಫೈನಾನ್ಸರ್ ಬಂದನಂದ್ರ ಈಗ ನನ್ಗ ಎಲ್ಲಾ ಅನುಭವ ಇರ್ತದ ಈ ಫೈನಾನ್ಸದಲ್ಲಿ ಮಾಡಿದ್ದ ಅನುಭವ ಇರ್ತದ ಈಗ ಅದೆಲ್ಲೊಟ್ಟು ನನ್ಗ್ ನಾಲೇಜ್ ಇರ್ತದ ಇದ್ ತಪ್ಪು ಇದು ಸರಿ ಇಲ್ಲ ಅವ್ರು ಏನ್ ತಪ್ಪ್ ಮಾಡಿದ್ರರು ನಾನು ಅದು ಅ ಅವ್ರನ್ನ ಕೇಳಕ್ ಅಧಿಕಾರ ಇರ್ತದ
ಹೌದೌದು ಅಧಿಕಾರ ಇರ್ತ ಅಧಿಕಾರ ಇರ್ತ
ಹ ಹಂಗಾಗಿ ಸೇರ್ಕೊಂಡಿನಿನ ನೋಡ್ ನಾನು ಅದು ಬುಟ್ರ ಯಾವ್ದ ಇಲ್ಲ
ಇಲ್ಲ ಇಲ್ಲ ಒಳ್ಳೆ ಸೇರ್ ಕೆಂದಿದಪ್ಪಾ ನಾನು ಈಗ ನಮ್ದು ಕೆಲ್ಸನೋ ಇರ್ತಿದೆ ನಾನು ಅದು ಡಿಗ್ರಿ ಮುಗಿದಿದೆ ನಾನು ಏನ್ ಕೆಲಸ ಮಾಡ್ಬೇಕು ಏನಿಲ್ಲ ಅಂತ ಈ ಇದು ಯೋಚನೆ ಮಾಡಕ್ ಮಾಡ್ಕಲ್ ಮಾಡ್ಕೋದ್ರದಲ್ಲೇ ನಾನ್ ಜೀವನ ಕಳೆತಿದೆ ನಮ್ದ ದಿನಗಳು ಕಳತಿದೆ ಹೊರ ತು ನನ್ಗ ಏನೋ ಒಂದು ಮಾಡ್ಬೇಕು ತಂದೆ ತಾಯಿಗ್ ಏನೋ ಒಂದು ಒಳ್ಳೆ ಹೆಸರು ತರಬೇಕಂತನ್ನೊದು ಬಂದಿಲ್ಲ ಅದ್ರ ಮನ್ಯಾಗ ಇದೀನಿ ನೋಡಿ ಏನ್ ಮಾಡ್ತೀಯ ಡೈಲಿ ಸುಮ್ಮನೆದರಲ್ಲಿ ಫ್ರೆಂಡ್ಸ್ಗಳುನು ಬಾಳಿಲ್ಲ ಅಲ್ಲ ಅಲ್ಲಿಲ್ಲಿ ಹೋಗ್ಬಿಟ್ಟದಾರೆ ಸೊ ಮನೇಲಿ ಇದ್ದಿನಿ ಹೊಲ್ದಾಗ ಇದ್ದಾಗ ಹೊಲ್ದಾಗ ಹೋಗ್ತೀನಿ ಕೆಲಸ ನಮ್ಮ ಮನೆಲೇ ಸುಮ್ಮು ಫೋನ್ ರೀಲ್ಸ್ ನೋಡ್ಕೊಂಡು ಕುಡ್ತೀನಿ ಇಲ್ಲ ಏನ್ ಮಾಡ್ತಿ ನಾವ್ ಏನು ನನ್ ನೋಡಪಾ ನನ್ಗ ಒಂದ್ ಹೆಮ್ಮೆ ಇದೆ ನಾ ಏನು ಮಾಡಿಲ್ಲಾ ಅಂದ್ರನು ತಂದೆ ತಾಯಿಗೆ ಹೋಳ್ಳೆ ಮ ದುಶ್ಚಟಗಳಿಗೆ ಬಲಿ ಆಗದೆೇ ಇರೋ ಮಗ ಒಳ್ಳೆ ಹೆಮ್ಮೆ ಮಗ ಅಂದಕೆಸದ ಒಂದು ಒಂದ್ ಇದು ಇದೆ ನನ್ಗೆ ಏನಾದ್ರು ಒಂದ್ ಇದ ಇದೆ ಆಯತು ಅಷ್ಟೆ
ಇಲ್ಲ ನೀನ್ ಒಂದ್ ಸಂದೇಶ ಹೇಳ್ತೀನಿ ನೋಡು ಈಗ ಕೆಲವೊಬ್ರು ಏನ್ ಮಾಡ್ತಾರಂದ್ರ ನಾವು ಟೆಂತ್ ಆಗನ ಪಿ ಯು ಸಿ ಮುಗಸಿದ್ವಿ ಕಾಲೇಜ್ ಆದಂತ ಹೇಳಿದ್ವಿ ಈಗ ಪಿ ಯು ಸಿ ಮುಗಿದ ತಕ್ಷಣ ಡಿಗ್ರಿ ಒಂಟಿವವಿ ಅಲ್ಲಿನ ಮೂರ್ ವರ್ಷ ಕಾಲೇಜ್ ಆದ ಇನ್ನ ಕಾಲೇಜ್ ಓದಕೈತಿನ ಅಂತ ನಾಕ್ ಮಂದಿ ಯಾರಾಆಗ್ಲಿ ಕುಟುಂಬಸ್ಥರ್ ಕೇಳಿದ್ರ ಹೇಳಿವಿ ಇಲ್ಲ ಹೋರಗಿನ್ರು ಕೇಳಿದ್ರ ಇಲಾ ಕಾಲದ ಅಂತ ಹೇಳಿದ್ರ ಈಗ ಡಿಗ್ರಿ ಮುಗಿತಲ್ಲ ಈಗ ಏನ ಆಗತ ನಮಗ ಒತ್ತಡ ಬಾಳ ಬರುತದಾ
ಹೌದು ಒತ್ತಡ ಬಳತದೆ ಒತ್ತಡ ಜೊತೆ ಜವಾಬ್ದಾರಿಗಳು ಬಿಳತವೆ ಹಂಗೆ
ಜವಾಬ್ದಾರಿಗಳು ಬಿಳತ್ತವಲ್ಲಾ ಈಗ ನಮ್ ಕಾಲ್ ಮ್ಯಾಗ ನಾವು ನಿಂತ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಈ ಡಿಗ್ರಿ ಮುಗತಾ ಆಯ್ತ್ ಸರ್ಟಿಫಿಕೇಟು ಎಲ್ಲಿ ಯೂಸ್ ಮಾಡ್ತಾವವು ಭದ್ರವಾಗಿ ನಮ್ಮಲ್ಲಿ ಇಟ್ಕೋಬೇಕು ಇಟ್ಕೊಂದಕೇಸಿ ನನಗ್ ಯಾವ್ದ್ ಅನುಕೂಲ ಆಗ್ತದ ಫಸ್ಟ್ ಏನೇನ ಆಗ್ಲಿ ಅದು ಗೊತ್ತಿರ್ಲಿ ಗೊತ್ತಿದ್ದ ವಿಷಯದಾಗನ ಸೇರ್ಕೋ ಗೊತ್ತಿರ್ಲಾರ ವಿಷಯದಾಗ ಸೇರ್ಕೋ ಫಸ್ಟಹೋಗಿ ಜಾಯ್ನ್ ಆಗ್ಬೇಕು ಅದ್ ಹೆಂಗನಾಗ್ಲಿ ಈ ಪ್ರತಿಯೊಂದು ಕೆಲ್ಸದಲ್ಲಿ ಪ್ರತಿಯೊಂದು ಕಂಪನಿ ಆಗಿರ್ಬೋದು ಪ್ರತಿಯೊಂದು ಯಾವ್ದೋ ಒಂದು ನಾನ್ ಕೆಲ್ಸ ಹೊಂಟಿದ್ದೆ ಅಂದ್ರ ಅಲ್ಲಿ ಈ ಪ್ರತಿಯೊಬ್ಬ ಅನುಭವ ಆಗಿದ್ರೆ ಇದು ಮಾಡ್ತಾರ ಈಗ ಹೆಂಗಿದ್ರನು ಇಂಟ್ರು ಸಹಿತ ಮತ್ತ ಹಿರ ಇರ್ತದ ಒಂದು ಆಹ ಎರಡ್ ದಿನ ಅಂತತ್ರ ಅದಕ್ ಅದ್ರ ಬಗ್ಗೆ ಎಲ್ಲಾ ನಾಲೆಜ್ ಅಂತ್ರ ತಿಳಸೆ ತಿಳಸ್ತಾರ ಯಾವ್ದ್ ಇ ಕಡೆ ಗೌರ್ಮಂಟ್ ಹೋದ್ರುನು ಈ ಕಡೆ ಪ್ರೈವೇಟ್ ಹೋದ ಪ್ರೈವೇಟ್ ಹೋದ್ರನು ಎರಡ್ ದಿನ ಮಾತ್ರ ಅದ್ರ ನಾಲೇಜ್ ಈಗ ಎಲ್ಲರಿಗೊ ಇರೋದಿಲ್ಲ ನೋಡು
ಹೌದೌದ ಹೌದು
ಹ್ಮ್ ಎಲ್ಲರಿಗೂ ನಾಲೆಜ್ ಇರಲ್ಲಲ್ಲ ಹಂಗಾಗಿ ಅದ್ರ ಬಗ್ಗೆ ಇದ ಮಾಡ್ತಾರ
ಹೌದೌದು ಇಲ್ಲ ನೀ ಹೇಳೋದು ಕರೆಕ್ಟ್ ಇದೆ ನಾನು ಇದೇ ರೀತಿ ಏನಾದ್ರೂ ಒಂದು ಮಾಡಬೇಕಪ್ಪಾ ಏನ್ ಮಾಡತ್ತಿ
ಹ್ಮ್ ಇಲ್ಲಾ ಹಂಗೆ ಅದ ಮತ್ತೆ ಏನ್ ಮಾಡ್ತ ಆದಷ್ಟು ಏನ ನೋಡು ನಿನ್ ಕಾಲ್ ಮ್ಯಾಗ ನೀನ್ ನಿಂತ್ಂದ್ರ ಬೆಟರ್ ನೋಡ ಅಣ್ಣಾ
ಇಲ್ಲಲ್ಲ ನಿತ್ಕೋಬೇಕಪ್ಪ ನಿಂತ್ಕ ಹೋಗ ನಾನು ಸ್ವಲ್ಪ ಏನಾದ್ರು ಮಾಡ್ಬೇಕು ಅ್ರಲ್ಲಿ ಈಗ ಹೊಲದ ಕೆಲ್ಸನ ಬರ್ ಹೊಲ್ದ ಕೆಲ್ಸನು ಹಂಗೆ ಮಾಡ್ತಿರಬೇಕು ಮನೆಗ್ ಮಗನ ಆಗಬೇಕು ಎಲ್ಲಾ ಕಡೆನು ಆಗ್ಬೇಕು ಈ ಕಡೆ ಸುಮ್ಮನೆ ಮನೆಗೆ ಮಗನು ಆಗಲ್ಲ ಆಕಡೆ
ತಂದೆ ತಾಯಿಗೆ ಕೆಟ್ಟ ಮಗ ಆಗ್ಬೇಡ
ಹ ಇಟ್ಲಿ ಅಷ್ಟೇ ಆದಪ್ಪಾ ಅಷ್ಟ ನನ್ನ ಪಾಲಿಸಿನೇ ಅದ ಆ ಆದ ರೀತಿ ಮಾಡ್ಕಬಾರಡದಂದ ಒಂದ ಇದ ನನ್ಗ
ಹ ಹಂಗಂತ ಕೆಲವೊಬ್ರು ಏನು ಕೆಲವೊಬ್ರು ವ್ಯಕ್ತಿ ಏನ್ ಮಾಡ್ತಾರ ಏ ಇರೋದು ಒಂದ ಜೀವನ ಅಂತ ಅಂದಕೆಸಿದು. ದುಶ್ಚಟಕ್ ಬಲಿ ಆಗೋದು ಅದು ಬೇಡದ ಇರೋ ಕೆಲಸ ಮಾಡೋದು ತಂದಿ ತಾಯಿ ತಲಿ ಬಗ್ಸೋದು ಅವೆಲ್ಲಾ ಮಾಡ್ತ ತಾರ ಅದು ಏನಿಲ್ಲ ಒಬ್ಬ ಬೇಸಿಕ್ ಆಗಿ ನಾಲೆಜ್ ಇದ್ದ ವ್ಯಕ್ತಿ ಏನ್ ಮಾಡ್ತಾನ್ ನಾನ್ ಯಾರು ನಾನ್ ಏನ್ ಮಾಡೀನಿ ನ ತಂದೆ ತಾಯಿ ಹುಡ್ಸ್ಯಾರಂದ್ರ ನಾನ್ ಅವ್ರಗ ಒಂದ ಏನೋ ಗೌರವ ಕೊಡ್ಬೇಕು ಸಮಣ್ಣದಾಗ್ಲಿ ದೊಡ್ಡದಾಗ್ಲಿ
ಹೌದೌದು
ಹಾ ಒಂದ್ ಸಣ್ಣದ ಸಣ್ಣದಾಗಿ ಗೌರವ್ ಕೊಟ್ರನ ಈಗ ಅವ್ರಿಗೆ ಗೊತ್ತಿರಲ್ಲಾ ನನ್ ಮಗ ಎ ಮ ಸಣ್ಣದ ಕೊಟ್ಟು ಹೆಂಗಲ್ಲ ಅಂತ ಈಗ ಹೆಂಗೈತಿ ಅಂದ್ರ ಮೋನ್ನೆ ನಮ್ಮ್ ಊರಲ್ಲಿ ಒಬ್ಬ ಮಿಲ್ಟ್ರಿ ಆಫೀಸರ್ ಆದ ಆರ್ಮಿ ಆದಾ ಆ ನೋಡ್ಗಸ ಶಾಖ ಆಯ್ತಮ್ಮ ಊರಿ ಹೋಗೆ
ಹಾ
ಹಾ ಈ ಅವದ್ ನೋಡ ವ ಈ ತರ ಮಲ್ಟ್ರಿ ಅದ ಒಂದ್ ಎಮ್ಮೆ ಇರ್ತದೆ ಆ ತಂದೆ ತಾಯಿಗೆ ಅಷ್ಟು ಅವತ್ತಾ ಆನಂದಲಿಸನ್ ಕಣ್ಣೀರ್ ಅವ್ರಿಗೆ ಸುರಿಸ್ದು ಗೊತ್ತದ
ಹೌದ ಹೌದ ಹೌದು ಒಂತರ ಹೆಮ್ಮೆ ಆನಂದ ಆನ ಆನಂದ ಭಾಷ್ಪ ಬರ್ತದೆ ಅವಾಗೆಲ್ಲ
ಹ ಅಂತ ದೊಡ್ಡ ಮಿಲ್ಟ್ರಿ ಆದ ಹೆಂಗಂದ ಸರ ಆಯ್ತು ಬಟ್ ಆದ್ರೂನು ನಾವೇನು ನಮ್ಮ ಅಸ್ತ್ ಹತ್ ಬಗ್ಸಿದಾಗ ನಾವ್ ಇರ್ಬೇಕು. ಬೇರೆದರ್ ವಿಷಯಗಳಿಗೆ ಹೋಗ್ಬಾರ್ದು ನಾವು ಕೇರ್ಫುಲ್ ಆಗಿರ್ಬೇಕು ಯಾವ್ದು ಈ ನಮ್ಗಂತ ಎರಡ್ ನಿಮಿಷದ ಕೆಲ್ಸ ಇರ್ತದೆ ಈಗ ಒಂದ ಯಾವ್ದ ಈಗ ನಾನ್ ಮಾತಾಡಕೈತನಿ ಅಂದ್ರ ನಿನಗ್ ಈಗ ಗೊತ್ತಿರ್ತದ. ಎ ಇವ ಹಿಂಗ ಒಳ್ಳೆದ ಹೇಳಿದ್ ಹಿಂಗ ಕೆಟ್ಟದಾಕ್ಕ್ ಹೇಳಅಂತ ಎರಡು ಮನಸ್ ಇರ್ತಾದ ನಮ್ಮಲ್ಲಿ ಒಳಗಿನ ಮನಸ್ ಇರ್ತದ ಹೊರಗಿನನ್ಸ್ ಇರ್ತದ ನಾವ್ ಎರಡಕ್ಕೂನು ಕೇಳಿಗಸಿಂದ ನಮ್ ಡಿಸಿಷನ್ ಯಾವ್ದ್ ಬರ್ಬಬೇಕಕ್ ಯಾವ್ದ್ ಬರ್ತದ ಅವಾಗ ತಗೋಬೇಕಕ್ ನಾವು.
ಹೌದೌದು ಒಳ್ಳೆ ಒಳ್ಳೆ ಗುಣಗಳನ್ನು ಎತ್ತಿ ಹಿಡಿಬೇಕು ನಾವು ಒಳ್ಳೆ ಡಿಸಿಷನ್ ಒಳ್ಳೆ ಮಾರ್ಗಗಳನ್ನು ನಾವು ತಗೋಬೇಕು ಇಷ್ಟೇ..
ಹಾ ಸ್ವೀಕರಾ ಮಾಡಕ್ ನೋಡ ಅದು ಬಿಟ್ರೆ ಏನಿಲ್ಲ ಮತ್ತ ನಂದ್ ಅನ್ಸಿಕ ಕದ ಇಷ್ಟ ಹೇಳಿನಿ ನೋಡ ಮತ್ತ ನೀನ್ ಏನಂತ್ರ ಚೊಲೋ ಇದಿ ಮನಸ್ಯಾ ಪಾಪ ನೀ ಇನ್ನ ನಾನಾನ ಕೆಲವೊಂದು ತಂದೆ ತಾಯಿಗಳು ಮಾತ ಕೇಳಿಲ್ಲ ಈಗಂತರು ಡಿಗ್ರಿ ಮುಗಿತಲ್ಲೋ ಏನ್ ಹೇಳ್ತಿ ಜವಾಬ್ದಾರಿ ನಾ ನನಗೆ ಬಂದ ಹೌದಾ ಅವಾಗ ಸುಮ್ನೆ ಚಿಕ್ಕದಾಗಿರೋ ಲೈಫ ಚಲೋ ಇತ್ತಪ್ಪ ಅವ ಅವಾಗ ಜೀವನ ಏ ಚೊಲೋ ಇತ್ತು ಅದೇ ಲೈಫ್ ಇರಬಾರ್ದ ಅಂತ ಅನ್ ಅನ್ಸ ಕತ್ಬಟ್ಟಿತ್ತು ನನಗ
ಹೌದೌ ಹೌದು ಇಲ್ಲ ಡಿಗ್ರಿ ಮಗಿಯರು ಎಲ್ಲಾ ಹುಡುಗರು ಇದೇ ತರ ಯೋಚನೆ ಮಾಡ್ತಾರೆ ಈಗಲ್ಲ ಅದೇ ಎಲ್ಲ ಜೀವನ ಬೇಕಿತ್ತು ಅದೇ ಜೀವನ ಒಳ್ಳೆದತಿ ಮಾಡ್ತಪಾ ಮುಂದೆ ಯಾವ ರೀತಿ ಜೀವನ ಓದ್ತದೆ ಆ ರೀತಿ ನಾವು ಮುಂದೆ ನಡೀಬೇಕು.
ನಾನ್ ಆಗ್ಲಿ ನೋಡಮ್ಮಂತ ದೇವ್ರರಿ ಇಟ್ಟಂಗ ಆಗ್ತದ ಹುಷಾರಿದ್ದಲ್ಲ ಮತ್ತೆ ಆರಾಮ ಇದೆಯಲ್ಲಾ
ಹಾ ಆರಾಮ ಇದಿದೇನಪ್ಪಾ ಆರಾಮದೀನಿ ನಿ ಆರಾಮದಿ ಇಲ್ಲ
ಹಾ ಹಾ ಆರಾಮಿನವ ನಾನ್ ಹೆಂಗ
ಹ್ಮ್ ಸರಿ ತಗೋ ನನಗೂ ಸ್ವಲ್ಪ ನಿದ್ದೆ ಬರುತ್ತಿದೆ ನಾನ ನಾಳೆ ಮಾಡತೀನಿ
ಹಾ ಸರಿ ಸರಿ ಓಕೆ ಓಕೆ.
ಓಕೆ